ಹ
ನ ಗೋಳ ಸಾಾರ್ಥಲಕ್ ವರ್ಂ ತಲ ಅಂಚ ನಮಸ್ಕಾರ
ನಿಮ್ಮ ಹೆಸರು
ನಮಸ್ಕಾರ ನನ್ನೆ ಶ್ರೀ ದೀಕ್ಷಂತ ತಿನ್ನೆ ನನ್ನ ಹೆಸರು ದೀಕ್ಷಾ ಅಂತ ಯಾಕ್ರೀ ನಿಮಗ್ ದಿವ್ಯಾಂದೇನೇ ಅನ್ಪು ಮೂರ್ವತ್ತು
ನೀವು ಇಲ್ ಮಾತಾಡಿರಿ ನೀವ ಇವಾಗ ತರ ಇವ ಅಂದ್ರಲ್
ಹೌದಾ ಸಾರಿ ಮಿಸ್ ಆಯ್ತು
ಏನ್ ಮಿಸ್ ಆಯ್ತು ಹ
ಅಂದ್ರೆ ಸ್ವಲ್ಪ ಈ ಕಡೆ ಮಾತಾಡ್ಬಿಟ್ಟೇರಿ ಹಾಗಾಗಿ ಕೇಳಿಸ್ತಿಲ್ವಾ ನಿಮ್ಗೆ ನಾನು ಮಾತಾಡ್ತಿರೋದು
ಹೇಳಿ ಹೇಳಿ ಕೇಳಿಸ್ತೇ ನೀವು ತುಂಬಾ ಸ್ಲೋ ಆ ಮಾತಾಡ್ತಿದೀರಲ್ವವಾ
ಹೌದಾ ಇವಾಗೂ ಕೇಳಿಸ್ತಿಲ್ವಾ ನಿಮ್ಗೆ
ಹಾ ಈಕ ಹೇಳ್ತಿದೆ ಅದ ನೀವು ಜೀರೋ ಪಾಯಿಂಟ್ ಫೈವ್ ಅಲ್ಲಿ ಮಾತಾಡ್ತಿದ್ದೀರಾ
ಹೌದಾ ಹಂಗ್ರೆ ನಾನ್ ಫಾಸ್ಟ್ ಮಾತಾಡ್ತೀ ನೀವ್ ಮಾತಾಡಿ ಅಷ್ಟೇ ಆಯ್ತಾ ಗೊತ್ತಾಯ್ತಾ
ಆಯ್ತು ಮತ್ತೆ ಪ ಮಾತಿ
ಬಿಬಿಡ ನೀವು್ ಫಸ್ಟ್ ಆಗಿ ಮಾತ್ತಾಬಿಲ್ಲ ನಾನು ಮಾತಾ ಇಡ್ತೀನಿ
ಅಯ್ಯೋ ಇಬಳಾದ್ರೆ ನಮ್ಗೆ ಹೆಂಗ್ ಅರ್ಥ ಆಗುತ್ತೆ ಸ್ವಲ್ಪ ಹರ್ನಕ್ ಸಲ್ ಮಾತಾಡಿ
ಹಾ ಕೆ
ಹಾ ಕೆ ಊಟ ಆಯ್ತಾ ಹಾ ಆಯ್ತು ನಿಮ್ದ ಆಯ್ತಾ
ಹಾ ಆಯ್ತು
ಹ್ಮ್ ಏನ್ ಮಾಡ್ತಿದ್ರಿ
ನಾನಾ ಹೀಗೆ ಕುೂತ್ಕೊಂಡು ಮಾತಾಡ್ತಾ ಇದ ಮ ಹಾಂ ನಾನು ಸ್ವಲ್ಪ ಮಾತಾಡೋದು ಲೇಟ್ ಡೆಲವರ್ ಆಗುತ್ತೆ ನಿಮಗೆ ಸ್ವಲ್ಪ ಕಾಯಬೇಕು
ಕಾಯ್ತೀವಿ ಆದದ್ರೆ ನೀವು ತುಂಬ ನೀವು ತುಂಬಾ ಟೂ ಸೆಕೆಂಡ್ಸ್ಗಿನ ಇನ್ನ ಸ್ಲೋ ಆಗಿ ಮಾತಾಡ್ತಿದ್ದೀರಾ
ಹೌದಾ ಸಾರಿ ವೈಷ್ಣವಿವರ ಕ್ಷಮಸೀ
ಬಸಿ ಇದೀರಾ ಅನ್ಸುತ್ತೆ ಅತ್ ಕಡೆ
ಯಾವ್ ಕಡೆನುೂ ಬುಸಿ ಇಲ್ಲ
ಹೌದ ಏನ್ ಮಾಡ್ತಿದ್ದೀರಾ ಊಟ ಮಾಡುದ್ರ
ಊಟ ಮಾಡಿಲ್ಲ ರಿನ್ಯೂ ಮಾಡಿದ್ರಾ
ಹ ಹಾ ಹಾ ಕೇಳಿಸ್ತೀರ ದೀಕ್ಷಾ ಅವ್ರೆ ಹೇಳಿ ಹೇಳಿ ಹೇಳಿ
ಹ್ಮ್
ಮತೇ ಏನ್ ತಿಂದ್ರಿ
ನಾನು ಇವಾಗಷ್ಟೇ ಹಾನಿಕಕ್ ತಿಂದೆ ನೀವೇನು ಊಟ ಮಾಡಿದಿರಿ
ನಾಹವಾ ಅನ್ನ ಸಾರು ಹ ಹಾ ಬಸ್ ತ್ತೆ ನಿಮ್ಗೆ ಯಾವ್ ತರ ಕೇಳ್ಬೇಕು
ನನ್ಗೆ ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾ ಇಷ್ಟ
ಹಾ ಚಾಕ್ಲೇಟ್ ಕೇಕು ಮಾಡಕ್ ಬರ್ತು
ಹ್ಮ್
ನಿಮಗ್ ಬರುತ್ತಾ ಗೊತ್ತ ಗತ್ತು ಆದ್ರೆ ಅಷ್ಟು ನೀಟಾಗಿ ಗೊತ್ತಿಲ್ಲ ಏನೋ ಒಂದ್ ರೇಂಜ್ ಗೊತ್ತು
ಹ್ಮ್
ಹ ನಿಮ್ಗೆ ನ್ ಗೊತ್ತಾ ಹಾ ನಾವವು ಆರಾಮಾಗಿ ವಿ ನೀವ್ ಹೇಗಿದ್ದೀರಾ
ನಾನು ಆರಾಮಾಗಿದ್ದೀನಿ
ಹ್ಮ್ ಮತ್ತೆ ಏನ್ ಸಮಾಚಾರ ಎಲ್ಲೆಲ್ಲ
ನೀರೆಲ್ಲಾ ನೀರೆಲ್ಲಾ ಚೆನ್ನಾಗ್ ಕುಡಿತೀರಾ ನೀವು
ಕುಡಿತೀವಿ ಯಾಕೆ ಈ ತರ ಪ್ರಶ್ನೆ ಕೇಳ್ಸಿದ್ದೀರಾ
ನಮಗ್ ನೆನಪಾಯತು
ಇವು ಕುಡಿಯಲ್ಲ ಅನ್ಸುತ್ತೆ
ಹೌದು ನಾನ್ ತುಂಬಾ ಕಡಿಮೆ ಕುಡಿತೀನಿ ತಡಿದು ಸ್ವಲ್ಪ ಕುಡಿತೀನಿ
ಹಾ ಕುಡರಿ ಕುಡರಿ ಕುಡಿರಿ ನಿಮ್ ಕ ಯಏಾದೂ ಆಚೆ ಹೋಗ್ತಿದ್ದೀರಾ
ನಾವ ಹ ಮಾತಾಡ
ಆಾಚೆ ಹೋಗ್ತಿದೀರಾ ಎಲ್ಗಾದ್ರು
ಇವಾಗಲ
ಹ್ಮ್ ತುಂಬಾ ಹಾಳಿ ಇದೆ ಅಲ್ವಾ ತುಂಬಾ ಗಾಳಿ ಇದೆ
ಹೌದಾ ಇಲ್ ಫ್ಯಾನ್ ಹಾಕಿದ್ದೀವಿ ಹಾಗ ಅನ್ಸುತ್ತೆ
ಅಷ್ಟೊಂದು ಚೋರ್ ಬರುತ್ತೆ ನಿಮ್ ಕಡೆ ಗಾಳಿ ಶ್ಯಾನ್ ಗಾಳಿ ಅ ಹಾರ ಹೋಗ್ತ ಅಸತೆ ನ
ಸಣ್ಣ ಇಲ್ಲ ಬೈಷ್ಣವಿಯ ಅವರೇ
ನೀವಲ್ಲಾ ಕಣ್ರಿ ಹಾ ನಾ ಆರೋಗ್ತೀವಿ ಅನ್ಸುತ್ತೆ ಹಾಳಿಗೆ ರಪ್ಪ ರಪ್ಪ ರಪ್ಪ ಅಂತ ಎತ್ತರಿ ಗೊತ್ತರಿಗ ನಿಮ್ಗೆ ಯಾಕೋ ಮಾತಡ್ಸಕ್ ಇಷ್ಟ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ
ಹಾಗೇನಿಲ್ಲ ವೈಷ್ಣವಿಯವರ ಎಲ್ಲೂ ಟ್ರಿಪ್ ಹೋಗಿಲ್ವಾ ನೀವು್ ಸಜ
ಹೋಗ್ಬೇಕ ಅನ್ನಸ್ತಿಲ್ಲ ದೀಕ್ಷಾ ಅವ್ರೆ
ಹೌದಾ ಬನ್ನಿ ಹೋಗೋಣ ನಾ ಒಂದ್ಸಲ ಭೇಟಿಯಾಗಿ
ಆಯ್ತು ಎಲ್ಲಿ ನಿಮ್ಮ್ ಅಡ್ರೆಸ್ ಹಾಕಿ ಬರ್ತಿ ಬಂದು ಭೇಟಿಯಗಿ ಒಂದ್ವ್
ಆಯಿತು ಇದೇ ಫೋನ್ ನಂಬರ್ ಅಲ್ವಾ ನಿಮ್ಮದು ಹಾಕ ಇನೇ
ಹಾ ಎಲ್ಗ ಎಲ್ಗ ಹೋಗೋಣ ಎಲ್ಲೆಲ್ಗೆ ಹರ್ಕೊಂಡ್ ಹೋಗ್ತೀರಾ
ನಾನ್ ನಮ್ಮ ಗೆ ಕರ್ಕೊಂಡ ಹೋಗ್ತೀನಿ ನಮ ಇು ಮಲೆನಾಡಲ್ವಾ ಕರ್ಕೊಂಡ ಹೋಗ್ತೀನಿ ಅಲ್ಲಿಗೆ ನಿಮ್ಮನ್ನ ಚೆನ್ನಾಗಿ ಎಲ್ಲ ಕಡೆ ಸುತ್ತಾಡಿಸಿ ನಿಮ್ಮ ಜಾಗಕ್ಕೆ ಪುನಃ ತಗೊಂಡೋಗಿಬ ಬಿಡ್ತೀನಿ
ಹಾ ಸರಿ ಸರಿ ಆಯ್ತು ಬರ್ತೀವಿ
ಹ್ಮ್ ನೀವು ಬರ್ತೀರಾ ತಾನೇ
ಹಲೋ ಹ ಹೇಳಿ ಹ ಪಂಡಿತಾ ಬರ್ತೀವಿ
ಹ ನಾನ್ ಖಂಡಿತ ನಿವ್ನ ಕರಿತೀನಿ ಮತ್ತ್ ನಿಮ್ಗೆ ಯಾವ್ ತರ ಜಾಗ ಇಷ್ ನಾ ಹೋಗಕ್ಕೆ
ನಮ್ಗೆ ನೇಚರ್ ಅಂದ್ರೆ ಇಷ್ಟ ಅಂದ್ರೆ ಫುಲ್ ಗಾಳಿ ಮಳೆ ಮತ್ತೆ ಮಂಜು ಇರುತ್ತೆ ನೋಡಿ ಹಾ ಮಳೆ ಅಂದ್ರೆ ತುಂಬಾ ಇಷ್ಟ ಮಂಜಿ ಇರುತ್ತಲ್ವಾ ಅಂದ್ರೆ ಇವಾಗ ಹೇಳೇಅಡೆಲ್ಲಾ ಹೆಂಗಿರುತ್ತೆ ನೋಡಿ ನಾಳೆ ಬಂದಾಗ ಒಂಥರ ಅಲ್ಲೇ ಇರ್ಬೇಕು ಹಾ ಅಲ್ಲೇ ಇದಬೇಕು ಅನ್ಸತೆೆ ನಂಗೆ ಹೌದಾ ಹಾ ಹಾ ಮೇಲೆ ಕೇರಳ ಹ ಹೊಸ ಹೆಸರು ಇಟ್ಟು ಬಿಟ್ಟಿದ್ದೀರಾ ಮನಿ ಕೇರಳ
ಹೌದು ಅದು ಹಂಗೆ ಪ್ರಸಿದ್ಧವಾಗಿದೆ ಆಗ ಹೇಳ್ದೆ
ಹ ಹಾ ಅದ್ ಹೆಂಗಾಯ್ತು ಹಂಗೆ ಪ್ರಸಿದ್ಧ ಸ್ವಲ್ಪ ನಮ್ಗೆ
ಹಾ ಅಂದ್ರೆ ನಮ್ದೂ ದಿನ ವಾತಾವರಣ ಕೇರಳ ಹಾ ಕೇರಳ ತರನ ಇದೆ ಅಲ್ವಾ ಹಾಗಾಗಿ ಎಲ್ಲರೂ ಆ ತರ ಇದೆ ನಮ್ಮೂರು ಅಂತ ಹೇಳ್ತಾರೆ ಕೇರಳ ತುಂಬಾ ದೊಡ್ಡದು ಬಟ್ ನಮ್ಮೂರು ಸ್ವಲ್ಪ
ಹಾ ಹಾ ಓಕೆ ನಿಮ್ಮೂರಲ್ಲಿ ತುಂಬಾ ಪ್ಲೇಸಸ್ ನಾನೆಲ್ಲೋ ಕಂಡಿದೀನಿ ಇದು ಮಲ್ಬೆ
ಅದು ನಮ್ಮ ನಮ್ಮೂರಿಂದ ದೂರಾಗುತ್ತೆ
ಹೌದಾ ಅದು ಅಲ್ಲ ಕಣ್ರಿ ಎಲ್ಲೋ ನಿಮ್ಮ ಇದ್ದು ನೋಡ ನನ್ ಪ್ಲೇಸಸ್ಇದು ಅದೇನಂತಾರೆ ಹರಿಫಾಲ್ಸ್
ಹಾ ಹೌದೌದು ಅದೆಲ್ಲ ತುಂಬಾ ಫಾಲ್ಸ್ ಇದೆ
ಹಾ ತುಂಬಾ ಫಾಲ್ಸ್ತ್ರ ಹತ್ರ ನನಗೆ ನೆನಪಿಲ್ಲ ಯಾವ್ದಾದ ಜಾಸ್ತಿ ಫಾಲ್ಸನೋಡಿದೀನಿ ಫ್ರೆಂಡ್ ಹೇಳ್ತಿದ್ರು ಹೋಗೋಣ ಹೋಗೋಣ ಅಂತ
ನೀವು ಒಂದ್ಸಲನೂ ಹೋಗಿಲ್ವಾ ಆ ಕಡೆ
ಒಂದ್ಸಲ ಹೋಗಿದ್ದೆ ನನ್ ಫ್ರೆಂಡ್ಸ್ ಜೊತೆ ಚಿಕ್ಕಮಂಗಳೂರುಹೋಗಿದ್ದೆ ಖುಷಿ ಆಗಿತ್ತು ಅಂದ್ರೆ ನಾನು ಅವ್ರ ಹಫ್ರೆಂಡ್ಸ್ ಜೊತೆ ನಂಗೆ ಖುಷಿ ಆಗಿಲ್ಲ ದುಃಖ ಆಯ್ತು ಆದ್ರೆ ಆ ನವರಣ ನೇಚರ್ ನೋಡಿ ನಂಗೆ ಯಾರು ಬೇಡ ಇಲ್ಲೇ ಇದ್ ಬಿಡ್ಬೇಕು ಅನ್ನಿಸ್ತಿದೆ ನಗಷ್ಟು ಖುಷಿಯ.
ಮತ್ತೆ ಇನ್ನೊಂದ್ಸಲ ಹೋಗ್ ಹೋಗ್ಬೇಕಂತ ಅನ್ಸತ್ತ ನಿಮ್ಗೆ
ಹ ಇನ್ನೊಂದ್ಸಲ ಹೋಗ್ಬೇಕ ಅನ್ತು ಆದ್ರೆ ಅವ್ರ ಜೊತೆ ಹೋಗ್ಬೇಕ ಅನ್ಸಿಲ್ಲ ನಂಗೆ ಹೋಗ್ಬೇಕನ್ನ ಮ ನಂಗೆ ಏನ್ ಅನ್ಸ್ತು ಗೊತ್ತ ನೋಡಿದ್ ತಕ್ಷಣ ಅಪ್ಪ ಇಲ್ಲೇ ಇರಬೇಕುಎಲ್ಗೂ ಹೋಗೋದ ಬೇಡ ಅನ್ ನಗೆ
ಹಿಂಸೆ ಆಗಿಲ್ವಾ ನಿಮ್ಗೆ
ಕೆಂಶ
ಅಂದ್ರೆ ನಿಮ್ದು ಊರಲ್ಲಿ ತುಂಬಾ ಬಿಸ್ಲು ನೋಡಿ ಅಲ್
ಹ ಹ್ಮ್ ಹ್ಮ್ ನನಗೆ ಅಲ್ಲ ಅಲ್ಲಕ್ಕಿನ್ ಆ ಮೂರ್ಕಿಂತ ಅಲ್ಲೇ ನಂಗೆ ಜಾಸ್ತಿ ಇಷ್ಟ ಆಯ್ತು ಬಿಟ್ರೆ ಅಲ್ಲೇ ಇದ್ ಬಿಡ್ತತ್ತು ಅನ್ಸ
ಮತ್ತೆ ಯಾವಾಗಾದ್ರೂ ಹೋಗೋ ಪ್ಲಾನ್ ಇದ್ಯಾ ನಿಮ್ಗೆ ಹ್ಮ
ನನ್ ಫ್ರೆಂಡ್ ಸ್ವಲ್ಪ ಇವಾಗ ಹೋಗಿದ್ದಾರೆ ಕೆಲ್ಸಕ್ಕೆ ಅವರೇ ಪ್ಲಾನ್ ಹಾಕಿದ್ದಾರೆ ಹೋಗೋಣ ಅಂತ ಹಾ. ಹೌದು ತುಂಬಾ ಆಸೆ ಅಲ್ಗ ಹೋಗ್ಬೇಕು ಅಂತ ಇಲ್ಲ ನಾವು ಒಂದ್ಸ ಹದ ಎಕ್ಸಿಬಟ್ಟು ಹಾಕೇಬೇಕು ಹೇಗ ಜೀವನದಲ್ಲಿ ಹಾಕಿದ್ದೀವಲ್ಲ ಪ್ಲಾನ್ ಫಸ್ಟ್
ಹಾ ಹೌದಾ
ಇರೋದು್ ನಾನು ನಂಗೆ ಸಾಕ್ ಆಗ್ತಿದೆೆ
ಹ್ಮ್
ಅದಕ್ಕೆ ಕಾಯ್ತಿದ್ದೀನಿ ಎಂಜಿನಿಯರ್ ಯಾವಾಗ ಮುಗಿಯುತ್ತೆ ಅಂತ ಹ
ಮತ್ತೆ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ತಾನೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ
ಹಾ ಸರಿ ಸರಿ ನೀವ್ ಹೇಳಿದ್ಮೇಲೆ ಖಂಡಿತ ನೋಡ್ಕೊಂತೀವಿ ನೀವು ಅಷ್ಟೇ ನಿಮ್ಮ್ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಊಟ ಮಾಡಿ ಚನ್ನಾಗಿ ಟೈಮ್ ಟು ಟೈಮ್ ಫಸ್ಟ್ ಆಫ್ ಆಲ್ ಚೆನ್ನಾಗ್ ನೀರ್ ಕುಡೀರಿ ಮೊದಲು
ಹಾ ಅದೇ ನೀವ್ ಹೇಳಾದ್ಮೇಲೆ ನನ್ ಮಾಡಿದ ಇಲ್ಲಾಂದರೆ ಹೆಂಗೆ ವೈಷ್ಣವಿಯವರೇ
ಹೌದು ಮಾಡ್ಲೇಬೇಕು ಯಾರಾದ್ೂ ಆಗಿರ್ಲಿ ಮಾಡ್ಲೇಬೇಕು ಆ ಕೆಲ್ಸನ ಹೇಳಿದ್ಮೇಲೆ ಹ್ಮ
ಹಾಗೆ ಮತ್ತೆ ಯಾವ ಹಣ್ಣಿ ಇಷ್ಟ ನಿಮ್ಗೆ ಕೇಳೋದೆೇ ಮರ್ತೋಯ್ತತ್ತು
ನಮಗೆ ದೊಡ್ ಹಲಸಿನ ಹಣ್ಣು ಅಂದ್ರೆ ಇಷ್ಟ ಹಳ್ಿಸ ನ್ಣು
ಅದ್ ಬಿಟ್ಟು
ಅದ್ಬ ಬಿಟ್ಟು ಎಲ್ಲಾ ಹಣ್ಣು ಇಷ್ಟ ಯಾವ ಹಣ್ಣು ಕೊಟ್ಟರು ತಿಂತೀನಿ ಯಾವ್ದು ಬೇಡ ಅನ್ನಲ್ಲ ಹ ಹಾ ಹ ನಂಗೆ ಊಟಕ್ಕಿಂತ ಬರೀ ಫ್ರೂಟ್ಸು ಈ ತರ ಇಷ್ಟ ನಂಗೆ
ಮತ್ತು ವೆಜ್ ನಿಮ್ಮ ಪಕ್ಕ ನಾನ್ ವೆಜ್ ಅನಿಸುತ್ತೆ ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಡ್ರೆ
ಪಕ್ಕಾ ನೂರಕ್ ಸಾವಿರ ಪರ್ಸೆಂಟ್ ನಾನ್ವೆಜ್ ಒಂದ್ ದಿವಸಕ್ಕೆ ಒಂದ್ ವಾರಕ್ ಒಂದ್ಸ್ರ ನಂ್ ಇರ್ಬೇಕು ವಾರಕ್ ಎರಡ್ ಸಾಲ ಆದ್ರ ಇರ್ಬೇಕು ಇಲ್ಲಾಂದ್ರೆ ನನ್ ಜೀವ ನೋ ಆದ್ರೆ ಇಲ್ಲಿ ಹಾಸ್ಟ್ಲಲ್ಲಿ ಇದ್ದೀನಲ್ವಾ ಸ್ವಲ್ಪ ಎಲ್ಲಾ ಮರ್ತ ಹೋಗ್ಬೇಕ ಅನ್ಸ್ತಿದೆ ಎಲ್ಲಾ ಮರ್ತು ಜೀವನ ಕಲಿಬೇಕು ಎಲ್ಲ ಬಿಡ್ಬೇಕು
ತುಂಬ ರೂಲ್ಸ್ ಇದೆ ನಿಮ್ಮದ್ರಲ್ಲಿ
ಯಾಕೆ ಏನು ರೂಲ್ಸ್ ಇಟ್ಟಿದ್ದೀವಿ ನಾವು
ಅಂದರೆ ನೀವು ತುಂಬ ಅಳ್ವಡಿಸ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅದಕ್ಕೆ
ನಿಜ ತುಂಬಾ ನನ್ ಲೈಫ್ ಅತಿ ನನ್ ಜೀವನದಲ್ಲಿ ಇಪ್ಪತ್ತು ವರ್ಷಕ್ಕೆ ತುಂಬಾ ಇ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದೀ ನಾನು
ಹ್ಮ
ಹ್ಮ್
ಒಳ್ಳೇದು ಹಂಗಿದ್ರೆ ಬಿಡಿ
ನಂಗ ಅನಿಸ್ತಿದೆ ಒಳ್ಳೇದು ಅಂತ ನನ್ಗೂ ಅನ್ಿಸ್ತು
ಹಾ ನಿಮ್ ಜೊತೆ ಮಾತಾಡ್ ತುಂಬಾ ಖುಷಿ ಆಯ್ತು ನನ್ಗೆ
ನಮಗೂ ಖುಷಿ ಆಯ್ತು ಹ ಮಾತಾಡಿ ಖಂಡಿತ ತಪ್ಪದೆ ಧನ್ಯವಾದಗಳು ಕುಲಕ ಬೇಡ ಕುಲಕ ಬೇಡ ಕುಲುಕು